ಹಲೋ
ಹ್ಮ
ಚಂದ್ರಶೇಖರ್ ರಾಜಾದ ಅವರ
ಆರಾಮ್ರೀ ರಾಜ ಅವ್ರೆ
ನೋಡ್ರಿ ಆರಾಮ್ರಿ
ನಾವ ಬಿ ಆರಾಮ ನೋಡ್ರಿ
ಹಾ ಹಾ ಹಾ ಮತ್ತೆ ನಡಸಿರಿ
ಹ್ಮ ಅದ ರೀ ಸ್ವಲ್ಪ ಅಪಾ ಇದು ರೀ ನಾವ ಇವತ್ ಫಂಕ್ಷನ್ ಇತ್ತಲ್ರರಿ ಡ್ಯಾನ್ಸ್ ಅದು ಮಾಡ್ತಾರ ಅಂತ ಏನ್ರರಿ
ಹ್ಮ್ ಮಾಡತ್ ನನತ್ತಾರ ಯಾರ್ ಹುಡುಗಿಯಾರ್ ಮಾಡತ್ತಾರ ಅದ ಹ ಅಂದ್ರ
ಹೌದ್ರೀ ಹುಡುಗೀರ ಅಂದ್ರ ಈಕಿ ನಮ ಫ್ರೆಂಡ್ ಹಕಿ ಮಾಡ್ತಾ ಇರ್ಬೇಕಲ್ರರಿ ನಮಗೆಳತ್ತೀರಿ ಈ ಕೇಳಿ ಸೃಷ್ಟಿ ಅಲ್ರಿ ಹಾ
ಹ
ಹಾ ಸ್ವಲ್ಪ ಅಷ್ಟ ಕಷ್ಟ ಮಾತಾಡ್ತೇವ ಯಾವಾಗ ಹಾರಿ
ದ್ರ ಎ ಅವರು
ಹಾ ರೀ ಅಷ್ಟೇ ರೀ ಫ್ರೆಂಡ್ ಅಂದ್ರ ಅಣ್ಣ ಅಂತ್ರಿ ಯಾವಾಗಾಗ ಏನದ್ರರು ಮಾತಾಡ್ತಳ ರಿ
ಹಾ ರೀ
ಹಿಂಗಾದ್ರೆ ಸ್ವಲ್ಪ
ಹೌದ್ರ ಹೌದ್ರ
ಹ್ಮ್ ಮತ್ ಮಾಡ್ತಿರ್ಬೋದೇನ್ರಿ ಅವ್ರನು
ಮಾಡ್ತಿರ್ಬೇಕ್ರ ಅವರು
ಮನ್ನಿ ಸ್ವಲ್ಪ ನಮ್ಮ್ ಪಪ್ಪ ಇದಐ್ತಲ್ರಿ ಅವಾಗ್ಲಂದು ಸ್ವಲ್ಪ ಮಾತಾಡೋದು ಬಿಟ್ಟಿದೇ ರ ಆಕಿನ್ ಗುಡ
ಕೀ ಅಂತದಕ್ರೀ ಮಾತಾಡ್ಬೇಕು
ಇಲ್ಲ ರೀ ಅವ್ರ ಅಕ್ಕಿ ಬಿ ಮ ಅಚ್ಚಿಲ್ಲ ನಾವೇ ಅಚ್ಚಿಲ್ಲರಿ ಅವಾಗಲಂದ್ರೆ
ಹೌದು ನ್ರಿ
ಸ್ವಲ್ಪ ಅವಾಗ ಅವಾಗ ಹಚ್ಚಿದ್ರ ಅವವಾಗ ಮೊದ್ಲು ಹಚ್ಚತದ್ರೀ ಹಾ ಹ ಹಚಿದ್ರ ಮಾತಾಡ್ತಿದ್ರಿ ಈಗದ ಏನ ಆಗತ್ತ ಅಂದ್ರ ನಮ್ಮ ಅಪ್ಪ ಇದದ್ಮಾಗ ಸ್ವಲ್ಪ ನನ್ಗ ಸ್ವಲ್ಪ ಇದು ಅಲ್ಲ ಸ್ವಲ್ಪ ನಾನು ಸ್ವಲ್ಪ ಇದಾದಂಗ ಆಗಿದ್ದೇನೆ
ಹಾ ಸ್ವಲ್ಪ ಡಿಪ್ರೆಷನ್ ಹೋಗಿದ್ರ ನ್ರಿ ಹಾ
ಕಂಗಾದಾಗ ಏನಾಗಿತ್ತು ಆಕಿ ಸ್ವಲ್ಪ ಹಚ್ಚಿ ಇಲ್ದ್ರೀ ಒಂದ ದಿನ ನಂಗೆ ಸ್ವಲ್ಪ ಡಿಪ್ರೆಷನ್ದಾಗ ಇದ್ದೀನ್ರಿ ಏನೋ ಒಂದು ಆಮೇಲೆ ತ ಎ ಹಚ್ಚ ಕಟ್ ಮಾಡ್ಕೊಟ್ಟೇರಿ ಹಿಂಗಾಗಿ ಎನ್ ಪಾಪ ಕಿಗಏನ್ ಅನ್ಷದ ಸ್ವಲ್ಪ ಗಾಡ ಬಿಡು ಮನುಷ್ಯ ಮೊದ್ಲಂಗ ಅಲ್ಲ ಆಮೇಲೆ ಮಾತಾಡ್ಸರಂತೆ ಸ್ವಲ್ಪ ಮಾತಾಡೋದ ಕಮ್ಮಿ ಮಾಡಿಯಾಳರೀ ಆ
ಹೌದೌದೌದು
ಸ್ವಲ್ಪ ಚಲೋ ಇರ್ಬೇಕಲ್ರರಿ ಸ್ವಲ್ಪ
ಚಲೋ
ಹಂಗಾದ್ರಿ ಇವತ್ತ ಎಲ್ಲಾ ವಜ್ಜನ್ಯಾಗ ಮಾಡ್ತಾರೀ ಅವ್ರೆಲ್ಲಾ
ಹ ರೀ ಏನ್ ಮಾಡ್ತಾರೀ
ವಜ್ಜಿನ ಡಾನ್ಸ್ ಗನ್ಸ್ ಎಲ್ಲ ಚಲೋ ಮಾಡ್ತಾರ ಇವತ್ತು ಮತ್ತೆ ಇದು ಆಡ ಆಡ್ತನ ಅಂತನ್ರರಿ ಗೊಲ್ಲ ಗೋಡ
ನೋಡ್ರ ಇದು ಜನಪದ ಆಡ ಆಡ್ತಾರ ನೋಡ್ರಿ ಗೋಳಗಡವರು
ಹ್ಮ್ ಬಾರಿಡ ಹಾಳಾಗ ಆಡ್ತಾರಲ್ರರಿ ಅವ್ರು
ಕರಕ ಹಾಡಾ ಆಡ್ತಾರೆ ಚೂ ಆಡ್ತಾರ ಹಾಡ ಡೇಂಜರ್ ಆಡ್ತಾರ ಕತ್ತರ್ನ
ಹಾ ರೀ ಇವತ್ತ ಅವ್ರದ ಇತ್ರಿ ಅ ಓದ್ತಾರ ಏನ್ ಮಾಡ್ತಾರ ನೋಡ್ರಿ ಈಗ ಇವತ್ ಇವತ್ ಈಗ ಈಗ ಹೋತಾರ ಏನ್ ನೋಡ್ರಿ ಈಗ ಅವ್ರಲ್ಲಿ ಆಡಿಟೋರಿಯಂ
ಊಗ್ ಹೋತಾರ ಅನ್ರ
ಪ್ರಾಕ್ಟೀಸ್ ಮಾಡ್ತಾರನ್ರಿ
ಹಂಗೇನ್ರಿ ನೀವು ಮತ್
ನಾವ ಏನಲ್ರಿ ನಾವವು ಅಲ್ಲಿ ಎನ್ ಎಸ್ ಎಸ್ ಕ್ಯಾಂಪಿಗೆ ಬಂದಿದ್ದೀರಿಿ ರಾಜು ಅವ್ರ
ಬಂದಿದ್ವಲ್ರರಿ ಹಾ ರೀ
ಹಾ ಮತ್ತತ್ ಅಲ್ಲಿ ನಮ್ ರಾಜು ಸರ್ ಆಡ್ಸಿದ್ರಲ್ ಅಲ್ಲೇ ಹೆಂಗ ಆಡ್ಸಿದ್ರಿ
ಹೌದ್ರೀ ಹೌದ ಏನ್ರೀ
ಹಾ ರಿ
ಹಾ ಹಾ ಹಾ
ಅಲ್ಲೇ ಚಲೋ ಆಡಿವ್ರರಿ ಅಲ್ಲೇ ಆಡಿದೀವಿ ಅಲ್ರರಿ
ಕರೆಕ್ಟ್ ಕರೆಕ್ಟ್ ನೋಡ್ರಿ ಅಲ್ಲಿ ಒಂತ್ ಡೇಂಜರ್ ಆಡಿಡ್ಬ ಬಿಡ್ರಿ
ಹ ಎಲ್ಲಾರು ಸಜ ಆಗಬಿಟ್ಟಾರೆ ಅಲ್ಲಿ ಸಾಂಗ್ ಕೇಳಿ
ನೋಡ್ರಿ ನಿಮ್ ಹಾಡಕ್ ಇದಾದ್ರೆ
ಹಾ ರೀ
ಯತಾರೆ ಬಾಳ ಮಂದಿ ಹುಡುಗ್ಯಾರ ಅವರು ಬಾ ಇಂಪರ್
ಹೌದು
ಹಾ ಹ ಹ್ಮ ಮತ್ತೆ
ಮತ್ತೇನ ಇಲ್ರರಿ ಇವತ್ತ ಅದೇ ಹೋಗಬಕ್ಂತ ಮಾಡಿದವಿರರಿ
ಹ
ಅದೇ ಹೊರಾಗ
ಇಲ್ ಬರ ಹೊರಿತ್ಲ್ ರೇವ ನೋಡತಂಗಗೆ
ಇರ್ಬಕ್ ಜೀವನ್ದಾಗ ನೋಡ್ರಿ ಈಗ ಇರ್ತಿವಿಏ ಅಂತರ್ತಿವಿ ಎಲ್ಲಾನ ಗ್ಯಾರಂಟಿ ಇರಲ್ರಿ ಹಾ ರೀ ಮತ್ತೆ ಇರತ್ ತನ ಏನ್ಬೇಕಕ್ ತಿನ್ಬೇಕು ಉಣಬೇಕ್ರಿ
ಹಾ ರೀ.
ಹ ಮೊದಲ್ನ ಹೆಂಗಿದ್ದೇರಿ ಇದು ಪಶ್ಚಿಮ ಆಷ್ಟ್ರಪುರ.
ತೆಳ್ಳಗಿದ್ರಿ ಈಗ ಸ್ವಲ್ಪ ದಪ್ಪಗಿರ್ ನೋಡ್ರಿ.
ಹಾ ರೀ ಎಲ್ಲಾರ ಅದೇ ಹೇಳತಾರ ನಮ್ ಹುಡುಗರ್ನ ಮೊನ್ನೆ ನಿನ್ನೀದ್ರು ರೀ. ನಮ್ ದೋಸ್ತನ ಒಂದ ಬರ್ಡೇ ಇತ್ತಲ್ರಿ.
ಹಾ ಹಾ ಹಾ ರೀ.
ಮಾತಡಕ್ ಹೋಗಿದ್ದೀರಿ ಪಿಯುಸ್ದಾಗ ಹೆಂಗಿದ್ದಿ ಈಗ ಹೆಂಗ ಚೇಂಜ್ ಆಗ ಬಿಟ್ಟಿಪ್ಪಾ ಅಂತ ಅಂದ್ರ ರೀ.
ಹೌದ್ ನೋಡ್ರಿ ಬಾಳ್ ಚೇಂಜ್.
ಹ ರೀ ಅಂದ್ರ ಅವಾಗ ಸ್ವಲ್ಪ. ಪ ಎಲ್ಲಾರ್ಗ ಜಗ ಆಳ್ಕೊಂತ ಅಂಜಿಸಿಕ ಅಂತ ಸ್ವಲ್ಪ ತಿರುಗಾಳ್ತಿದ್ದಿರಿ. ಈಗೆಲ್ಲಾ ಬಿಡ್ಬುಟ್ಟಿನ್ ಅದ ಅದ್ರಾಗನು ಏನ್ ಇಲ್ ಅಂತ ಗೊತ್ತಾಗಿದ್ರಿ.
ಆಡ್ಬಕ್ರೀ ಮನುಷ್ಯ ಜಗಳ ಜಗಳ ಇರ್ಬೇಕು ಜಗಳ ಆ ಮನಿ ಮುಚ್ಬೇಕು.
ಈಗೆಲ್ಲಾ ಬಿಟ್ಟವ್ರಿ ಈಗ ಸ್ವಲ್ಪ. ಈಗೆಲ್ಲಾ ಬ್ಯಾಡ್ರಿ ಇಗೆಲ್ಲ ದೊಡ್ಡ. ದೊಡವ್ರು ಆಗಿವ್ರಿ ಅವಾಗ ಅದು ಬಿಸಿರಾಗ್ತಾ ಇರ್ತಿತ್ರಿ ತಿಳ್ತಿದಿಲ್ರರಿ.
ಸಿಕ್ಕ ಹೌದ್ರಿ ಈ ಎಲ್ಲ ಸ ಇದು ಇ ತಣಗರ್ ಆಗ್ತಾ ಇದೆೇನ್ರಿ ಈಗ.
ಈಗೆಲ್ಲ ಸ್ವಲ್ಪ ತಣ್ಣಗಾಗದ್ರಿ ಈಗ ಸ್ವಲ್ಪ ಮನಿದು. ವಾತಾವರಣಕ್ಕ.
ಹಾ ಹಾ ಆತದ ಆತದರಿ.
ಮನಿ ವಾತಾವರಣಕ್ಕ ತಣ್ಣಗ್ ಆತದ್ರೀ ಅದು.
ಸ ಮತ್ತೆನ್ ಹಾ ರೀ.
ನಂಬುವ್ ಬಿ ಏನ್ ಇಲ್ರರಿ ಅಂತತ್ವೆಲ್ಲ ಬಿಟ್ಟಿವ್ರಿ.
ಹಾ ಹಾ
ಹ್ಮ್ ಹ್ಮ್ ಎಲ್ಲಾ ಬಿಟ್ಟ ರೀ ಈಗ ಆರಾಮ ಉಣ್ತಿವಿ ರೀ.
ಹ ಹಾ ಚಲರಿ ಮತ್ ತಗದಾಗ ಚೊಲೋ ಮಾಡ್ತರಿ ಮತ್ ನೀ.
ಹ ಉಣತಿವ ರೀ ನಮ್ಮ್ ಮನಿ ಕೆಲ್ಸ ಮಾಡ್ತೇವರಿ. ಹೊಲ ಮನಿಗ ಹೊಲ್ಕೋ ಹೊಲ್ಕೋತೀವ್ರಿ.
ಕರೆ ಹಾ ಹೋಗಬಬೇಕ್ರೀ ಹೊಲಕ್ ಹೋಗಬಬೇಕು.
ಹ ಮತ್ತೆಲ್ಲಾ ಅಂದ್ರೆ ಹೊಲ ಎ ಕಾಲೇಜ ಬರ್ತವ್ರಿ.
ಹಾ.
ಕಾಲೇಜ ಏನಿ. ಇಲ್ಲರೀ ಸ್ವಲ್ಪ ಕ್ಲಾಸ್ಗಳು ಚೆನ್ನಾಗ್ ನಡಿಯಲ್ ನೋಡ್ರಿ. ಹೂ ನ್ರೀ.
ನಡಲ್ರಿ.
ಹಂಗಗೆ ಆದ್ರ ಸರ್ಗಳು ಚಲೋ ಅ ಸಿಕ್ಲ್ರಿ ಕೆಲವೊಂದ್ ಕ್ಲಾಸ್ ಗಳು ಅವ್ರಿ ದಿನ ನಡಿತೇವ್ರಿ. ಕೆಲವೊಬ್ಬರು ಸರುಗಳು ಅವ್ರಿ ಅವ್ರರು ಕ್ಲಾಸ್ಗೆ ಬರಲ್ರಿ.
ಅರ ನೋಡ್ರಿ ಅವ್ರು ಬರ ಒಂದ್ ಸಸತಿ ಬರ್ತಾರ ಒಂದ್ ಸತಿ ಬರಲ್ರಿ ಮನುಷ್ಯ.
ಹ್ಮ್ ಹೂ ರೀ ನಮ್ ಇವ್ರ ಗೊತ್ತೇನ್ರಿ ನೀಮಗ.
ಯಾರ್ ರೀ.
ನಮ್ಮ ಎಸ್ ಬಿ ಆರ್ ಅಂತೇಳಿ.
ಬ ಮನುಷ್ಯ ರೀ ಏಕ್ ನಂಬರ್ ಮನುಷ್ಯ ಶ್ಯಾಮ್ ಭೂಪಾಲ್ ರೆಡ್ಡಿ ಸರ್.
ಹಾ ರೀ ಅವರು ಕ್ಲಾಸಕ್ ಬಂದಿದ್ದೇ ನೋಡಿ ನೋಡ್ರಿ ನಾನಂತರು.
ನೋಡಿಲ್ ಬಿಡ್ರಿ ಅಂದ್ರ ಏಕ್ ನಂಬರ್ ಮನುಷ್ಯ ರೀ ಪಾಪವ.
ಮನುಷ್ಯ ಮಾತ್ರ ದೇವರಂತ ಮನುಷ್ಯ ರೀ.
ಏಕ್ ನಂಬರ್ ಮನುಷ್ಯ ಹ ಕೇಳ್ಬಡ್ತರಿಂತಲ್. ಮನುಷ್ಯ್ಯಾ ಚೋಲಾರ.
ಇನ್ಟ್ರನಲ್ ಏನ್ ಆರಾಮ್ ಕೊಡ್ತಾನಂತ್ ನೋಡ್ರಿ ಮೂವತ್ತು.
ಮೂವತ್ ಅಂದ್ರ ಒಳ ಹೊರೆಯಾಗದ ಪರೀಕ್ಷೆ ರೀ.
ಹಾ ರೀ.
ಹಾ ಹ ಅಂದ್ರ ಕೊಡ್ತಾರಂದ್ರೆ ಚಲೋ ರೇ ಮತ್ತೇನ.
ಹನ್ ಮತ್ತೆ ಅದು ಅಂತಿಮ ವರ್ಷದ ಪರೀಕ್ಷೆ ಇರ್ತ ನೋಡ್ರಿ ಅದ್ರ ಅದ್ರ ಒಂದು ಇಪ್ಪತ್ವ್ ತಕೊ್ ಬಿಟ್ರ ಆಯ್ತ್ ನೋಡ್ರಿ ಆ ಕೋಸ್ ಮುಗಿತತವ್ರೀ ಸಬ್ಜೆಕ್ಟ್
ತ್ಟ ಚಲ್ಲ್ರ ಮಾತ
ಮತ್ತ ಪಾಸಗ ಹೋಗಾದ್ರೆ ಇವರು ಗೊತ್ತೇನ್ರೀ ನಮ್ಗ ಗಾಣಿಗಾರ್ ಸರ್ ಅಂತೇಳಿ
ಹಾ ಗೊತ್ತದ್ರ ಅವ ಗಾಣಿಗರ ಸರ್ ಸ್ವಲ್ಪ ಊ ಊತತ್ ಮಾಡ್ತಾರ ನೋಡ್ರಿ
ಹ ಸ ಅವರು ನನ್ಗ ಸ್ವಲ್ಪ ಎ ಪರ್ಸ್ ಇ ಮೊದಲನೇ ವರ್ಷದಾಗ ನಾನು ಇದು ಮಾಡಿದ್ನಲ್ರರಿ ಅದು ಏನ ಕಾಂಪೌಂಡರು ಅದರ ಇದರದು ಅದು ಸ್ವಲ್ಪ ಮಳ ಮೇಾಗ ಅಲ್ಲಿಂದು ತಳ ಬಂಜಿದೀವಿ ನೋಡ್ರಿ ರೂಮ್ ಹೇಗಿರಿ ಹ ಹ ಆಯ್ತು ಹ
ಕೋಟಗರದೆ ನಿಮ್ದ ನಿಮ್ದ್ರ ನಿಮ ಗುಂಪ
ಹಾ ರೀ ಆ ಗುಂಪಿನಾಗ ಏನಾಯ್ತು ಗೊತ್ತಂದ್ರೆ ಅವಾಗ ನಿಮ್ ಗುಂಪುನ್ ಎಲ್ಲಾ ನಲ್ ಮಾಡ್ದನ ಅಂತ ಹೇಳಿದಾರೀ ಅಂದ್ರನು ಪಾಸ್ ಮಾಡ್ಯಾನ್ರೀ ಸ್ವಪ್ನ ಅನ್ಸ್ಬೇಕ್ರೀ
ಕರೆ ಕರೆ ನೆನಸರು ನೆನಸರ್ ಮಧ್ಯಾಹ್ನ
ನೆನ್ಸ್ತವ್ರಿ ಮತ್ತ ಪೇಲ್ ಮಾಡ್ತಾನಂತೆ ಅದೇ ಬಾಳ ಅಂಜಿಕಿತ್ರಿ ನನ್ಗ ಮತ್ತೆ ಯಾಕಂದ್ರ ಅದು ಜೀರೋ ಪ್ಲಸ್ ಎರಡ್ ಅಂತ ಬರ್ತದೀ ಕೋರ್ಸ್ ಅದು
ಸೊನ್ನೆ ಪ್ಲಸ್ ಎರಡು ಹಾ ರೀ
ಹಾ ರಿ ಅದು ಸೊನ್ನೆ ಯರಡು ಬ ಅಂತಂದಂದ್ರೆ ಮತ್ತ ಅಂತಿಮ ವರ್ಷಂದ ಮ ನಾಕುರ್ಷ ಮುಗಿದ್ಮ್ಯಾಗ ಮತ್ತ ಬಂದ್ ಅಮ್ಮಾಗ ಮಾಡ್ಬ್ರಿ ಅದು ಅದು ಇದುತ ಒೆ ಯಾವಾಗ ಸ್ವಲ್ಪ ವಜ್ಜ್ ದ್ತದ್ರರಿ ಬರಾಕ
ಕರ ನೋಡ್ರಿ ಬಾವ ಜ್ಯೋತಿತ್ ನೋಡ್ರಿ ನಿಮಗಂತ ಹ್ಮ
ಅ ಹೆಂಗನ್ ಮಾಡಿ ಅರವತ್ತೆಂಟು ಬಂದೈತ್ರಿ
ಚಲೋ ಚಲ ಅವತ್ತತ್ ಎಂಟ ಅಂದ್ರು ಚಲೋನೇ ಅಲ್ರಿ ನೀವು ಮಷ ಓದಿ ಅಂದಂಗ ಆಯತ್ರಿ ರಾರಿ ರತ್ರಿ ಹಗಗಳ ರಾತ್ರಿ ಕಣ್ಣ ಗ ಎಣ್ಣ ಹಾಕೊಂಡು ಓದಿರಿ
ಏನ್ ಓದಿಲ್ರಿ ಅಂದ್ರನು ಬಂದ ಅ ಸ್ವಲ್ಪ ಅದು ಕೆಲ್ಸ ಮಾಡಿ ಲ್ಲ ಅಂಗೇಶಿಂದ ಅದಕ್ ಇದಕ್ ಕಮ್ಮಿ ಬಂದವ್ರ ಇಲ್ಲಾಂದ್ರೆ ಇನ್ನ ಒಂದ್ ಎಪ್ಪತ್ ರ ಮ್ಯಾಗ ಬರ್ತದ್ರೀ
ಅಪ್ಪಪ್ಪ ಯಪ್ಪತ್ರಿ ನಿಮ ಕನಸ ತೋಡದ ನೋಡ್ರಿ
ಇಲ್ರರಿ ಸ್ವಲ್ಪ ಮಾಡಿವಲ್ರರಿ ಮಾಡಿದದ್ಕನ ಕೊಡ್ಬೇಕಲ್ರರಿ
ರಾತ್ರಿ ಸ್ವಲ್ಪ ಕಣ್ಣ ಎಣ್ಣ ಕೊಂಡ ಓದಿರದಂಗತ್ರಿ
ಮ ಮೂಂದು
ಒನುಷ ಇದದ ನೋಡ್ರಿ
ನಾವ್ ಓದ್ಬೇಕ್ರೀ ಮತ್ ಮನ್ಷ್ಯ ಏನದ್ರಿ
ಕರಲುೂಡ್ರಿ
ಈಗ ನಿನ್ನ ಒಂದು ಪೇಪರ್ ಹೋಯ್ತಲ್ರಿ ನಿನ್ನ ಎಕ್ಸಾ ಅದು ಪರೀಕ್ಷೆ
ಹಾ ಪರೀಕ್ಷೆ ರೀ ಹಾ ರೀ
ಪರೀಕ್ಷೆ ಅದು ಸ್ವಲ್ಪ ಪೇಲಂಗ ಕಾಣ್ತದ್ರಿ ಅದು
ಅರ ಕರೆ ನೋಡ್ರಿ ನಮ್ದ ಹೋಗಂಗ ಕಾಣತಿರ ಅದು
ಅದು ಮನ್ನಿ ನಮ್ಮ ದೋಸ್ತನ್ನು ಅನ್ನ್ಣಂದು ಮದವಿತ್ರು
ಮದ್ುವತ್ತೇಏನ್ರಿ ಹಾ ರ
ಅದು ರಾತ್ರಿಗ ವಾಹನ ಅದ ಬರ್ತ ನೋಡ್ರಿ ಡಿ ಜೆ ಸೌಂಡ್
ಹಾ ಡೀಜೆ ಹೂ ರೀ ವಾಹನ ಡೀಜೆಗಳು.
ಆ ಅವಕ್ಕೂ ಸ್ವಲ್ಪ ಅಲ್ಲಿ ಅಹ ಕುಣಿತ ಗಿಣಿತ ನೋಡ್ಕೊಂತ ಅಲ್ಲೇ ಇದ್ದೀವ ರಾತ್ರಿ ಹನ್ನರಡರ್ತನ ರೀ. ಆ ಮುಂಜಾನೆ ಎಂಟ ಎಂಟು ನಲ್ವತ್ತಕ್ಕಂಗ ಏದ್ದೇವ್ರೀ ಏದ್ದೇವೆ ಚಾ ಅಕ್ಕ ಸಂತೆಗ್ ಮಾಡಿಲ್ರಿ ಸುಮ್ಮ್ ಹಲ್ ತಿಕ್ಕೊಂಡಿಲ್ಲ ಸತೆಗ್ ಹಂಗ ಹೋಗಿ ಬಂದೇವ್ರಿ ಎಕ್ಸಾಮಗೆ ಹ್ಮ್ ಹಿಂಗಾಗೇಶಂದ ಬಹಳ ಒಜ್ಜ ಇದು ಐತ್ರಿ ಅದು.
ಆಯ್ತ್ ಆಯ್ತ್ ತೊಗೊರಿ ಸ್ವಲ್ಪ ಆರಾಮಿರಿ ಆಮೇಲೆ ಹಚ್ಚತೇನ್ರಿ ಸ್ವಲ್ಪ ಕೆಲಸ ಅದ್ರರಿ ಇಲ್ಲಿ.
ಆಯ್ತ ಆಯ್ತು ತೊಗೊರಿ.